ಹಲೋ
ಹತಿದ
ಹಾ ಕೇಳಿಸ್ತಾ ಇತೆ ಏನ್ ಮಾಡ್ತಾ ಇದ್ದೀರಾ
ಹ ಸ್ವಲ್ಪ ಹೋಗದ್ತಾ ಇದ್ದೆ ಇವಾಗ ಮಲ್ವಂತ ಹೋಗೀನಿ ನಳೆ ಬ
ಹಾ ನಾಳೆ ಕಾಲೇಜ್ಗೆ ಹೋಗ್ತಿದ್ದೀರಾ ನೀವು ಲ್ಲಿ ಎಾಮ ಬರ ಕಂದ್ರಲ್ಲ
ಹಾ ಹೋಗಬೇಕು ್ಮ ಮತ್ತದಾ
ನಾವು ಬಂದೆ ತಿನ್ಬಿಟ್ಟು ಇಲ್ಲಾ ಆಚೆ ಓಡಾಡ್ತಿದ್ವಿ ನಾವು ಊಟ ಇಲ್ಲ ಅಚ್ಚೆ ತಿಂಡಿ ತಿನ್ಕೊಂಬಂದು
ಅಲ್ಲಾ ಅಂತೀರ ಜಂಕ್ ಫುಡ್ನು
ಅದ ಅವಾಗವಾಗ ಒಂದೊಂದ್ಸರಿ ತಿಂತೀವಿ ಅಂದ್ರೆ ತುಂಬಾ ತಿನ್ನಲ್ಲ ಒಂದೊಂದ್ಸರಿ ಅಷ್ಟೆ ಮನೇೆಯಲ್ಲಿ ಬೆಳೆ ಸಾರತು ಅದ ಅದಕ್ ಮಾತ್ರ ತಿಂದಿದ್ದಷ್ಟೆ ಹ್ಮ್ ಹ
ಏನ್ ಏನ್ ಕಳ್ತ ಅೆ
ನಾಾವ ಅಲ್ದಿ ಎಗ್ ರೈಸ್ ತಿನ್ಕೊಂಬಂದ್ವಿ ಆಚೆ
ಕೇತೀನೆ ನಿ
ಮತ್ತೆ ನಾಳೆ ಕಾಲೇಜ್ ಎಕ್ಸಾಮ್ ಒಂದೇ ಬರಯೋಕ್ಕೆ ಹೋಗೋದಾ
ಹಾ ಅಲ್ಲ ಬರ್ಬಿಟ್ಟು ನಾನ್ ಕೇಳ್ದ ಶಿಕ್ಷಕರ ಕೇಳ್ದ ಎಷ್ಟ ೋಟಗಿದೆ ಅಂತ ಅದಕ್ಕೆ ಹತ್ತು ಗಂಟೆಗಿದೆ ಅಂತ ಹೇಳಿದಾರಾ ಹೋಗ್ಬೇಕು ಒಂದ್ಮ್ಷಲ ಹತ್ತು ಗಂಟಾಗ ಮಾಡ್ತಾರಂತ ಯಾಕಂದ್ರೆ ನಮ್ ಕ್ಲಾಸ್ ಹುಡ್ಗರು ಬರ್ಬೇಕಲ್ವಾ
ಅವರು ಬರ್ತಾರ ಅನ್ಸುತ್ತೆ ಮೊನ್ನೆ ನಮ್ದು ಪಿ ಸಿ ಎಸ್ ಎಕ್ಸಾಮು ಅದು ತುಂಬಾ ಕಮ್ಮಿ ಬಂದಿತ್ತು ಅವರು ಕರ್ದಿದ್ದ ರು ಕಾವೇರಿ ಮಾಮ್ ಎಲ್ಲಾರನು ಎಲ್ಲಾರೂ ಬಂದಿದ್ರು ಅವತ್ತು ಸರಿಯ ಬೋದು ಅನ್ಸತ್ತ್ ನಾಳೆ
ಹೌದಾ
ಹ್ಮ್
ಬೇಗ ಬುಟ್ರೆ ಒಳ್ಳೆದೆ ನಮ್ಗು ಅಲ್ಲಿನ್ ಹ ಡೈರೆಕ್ಟ್ ಒಂದ್ ಬಸ್ ಸಿದೆ ಆದ್ರು ಜೊತೆ ಬರ್ತಿನ್
ಕೇಳಿ ನೋಡಿ ನ ಶಿಕ್ಷಕರಿಗೆ ಬಿಡ್ತಾರೆನೋ ಬೇಗ ಹ್ಮ್
ಇದೊಂತೆರಿ ತರ ನೋಡ್ದೆ ಹ ಹ ಅ ಅವ್ರ ರೂಮಲ್ಲೆ ಬರ್ಸ್ತಾರೆ ತಾನೆ ಅವ್ರ್
ಏನ?
ಅವ್ರಗ ಜವಾಬ್ದಾರಿ ಬರ್ಸ್ತಾರೆ ತಾನೆ ಅವ್ರ ಶಿಕ್ಷಕರು ಯಾವ್ದ ಜಾಗ್ದಲ್ಲಿರ್ತಾರೆ ಅವ್ರು?
ಹೌದು ಅಲ್ಲಿ ಜಾಗ ಇದೆ ಅಲ್ಲ ಬರ್ಸ್ತಾರೆ ಅನ್ಸುತ್ತೆ
ಕುಂಬಲಿ ಕೋನ
ಬರೆಸ್ತಾರೆ ಅನ್ಸುತ್ತೆ ಇಲ್ಲ ಬೇರೆ ಕ್ಲಾಸಿಗ್ ಕರ್ಕೊಂಡೋಗಿ ಬರೆಸಿದ್ರು ಹೇಳಕ್ಕಾಗಲ್ಲ ಓದದ್ರಾ ನಾಳೆ ಎಕ್ಸಾ ನಂಗೆ
ಹ ನಾಲ್ಕು ವರ್ಷ ಓದಕ್ಕಿದ್ದೀನ ಅಷ್ಟ ಅದ ಮೊದ್ಲು ಒಂದ್ ಎರಡು ಓದಿದ್ದೆ ಒಂದ್ ಎರಡು ಓದಿದ್ದೀನ ಅಷ್ಟೆ.
ಪೇಪರ್ ಇದ್ದಿದ್ರೆ ಮಾಮ್ ಕಲ್ಸಿದ ಕ್ವೇಷನ್ಸ್
ಹ ಇದು ಒಂದು ಇತ್ತಲ ಅದಕ್ಕೆ ಎರಡು ಓದ್ ಅಂದ್ರೆ ಕ್ವಶನ್ ಪೇಪರ್ ಓದಿದ್ದು ನಾನು
ಹ್ಮ್
ಮ್ಯಾಮ್ ಏನ್ ಕೊಟ್ರುಂಗ್ ಬರೆಯೋದ್ ಅದೇ ಹ್ಮ್ ಹ್ಮ್ ಹ್ಮ
ನೀವು ಬೆಳಗ್ಗೆ ಡೈಲಿ ಕಾಲೇಜಿಗೆ ಬರ್ತಿರಲ್ಲ ಅಟೆಂಡೆನ್ಸ್ ಫುಲ್ ಮೇಂಟೈನ್ ಮಾಡ್ತೀರಲ್ಲ ಹೇಗೆ? ಕ್ಲಾಸು ತಪ್ಸಲ್ಲ ಅಲ ಡೈಲಿ ಕಾಲೇಜಿಗ್ ಬರ್ ತೀರ ಅದು ಬಸ್ ಮಿಸ್ ಆದ್ರೂ ಎರಡೇ ಎರಡು ಕ್ಲಾಸ್ ಇರುತ್ತೆ ಒಂದ್ ಕ್ಲಾಸ್ ಹೊಲ್ಟೋಗಿರುತ್ತೆ ಇನ್ನೊಂದ್ ಕ್ಲಾಸಿಗ್ ಮಾತ್ ತ್ರ ಬರ್ತೀರಾ ಯಾಕೆ?
ಯಾಕಂದ್ರೆ ನಾನು ನನ್ ಫೀಸ್ ಲೇಟ್ ಆಗಿ ಮಾಡಿರ್ತಾಳೆ ಅಥವಾ ನಾನ್ ತಡವಾಗಿ ಮಾಡಿರ್ತೀನಿ ಗೊತ್ತಿಲ್ಲ ಒಂದ್ಸರಿ ನನ್ಗೆ ಬಸ್ ಸಿಗಲ್ಲ ಕರೆಕ್ಟ್ ಆಗಿ
ಇಲ್ಲಾಂದರೆ ಅದ್ರ ಬದಲು ಇರೊದೇ ಎರಡು ಕ್ಲಾಸೆಲ್ಲ ಏಂತಕ್ ಬರಿಯಕ್ ಹೋಗ್ತೀರಾ ಕಾಲೇಜ್ ಗೆ?
ಹಾ ಎರಡ್ ಕ್ಲಾಸ್ ಗಾದ್ರು ಅಟೆಂಡೆನ್ಸ್ ಸಿಗ್ಲಿ ಅಂತ
ಅದ್ರಲ್ಲಿ ಒಂದು ಕ್ಲಾಸ್ ಬಿಟ್ಟಟ್ಬರ್ತೀರಾ ಇನ್ನೊಂದು ಕ್ಲಾಸ್ಗೆ ಮಾತ್ರ ಅಲ್ಲಿಂದ ಬರ್ತೀರಾ ನಾಲ್ಕ್ ಗಂಟೆವರೆಗೂ ಲೂಡ ಆಡ್ತೀರ ಮತ್ತೆ ಹೋಗ್ತೀರಾ.
ಏನೋ ಗೊತ್ತಿಲ್ಲ ಲೂಡ ಆಡಕೆ ಬರ್ತಿವೋ ಏನೋ ಗೊತ್ತಿಲ್ಲ ನಂಗೂ ಕೂಡ.
ಹ ನಿಮ್ ಗೊತ್ತಾ ನಮ್ ಕಾಲೇಜ ಅಲ್ಲಿ ನಮ್ ಕ್ಲಾಸ್ ರೂಮ ಅಲ್ಲಿ ನಮ ಮುಂದಿನ ಬೆಂಸಲ್ಲಿ ರೂ ಅವ್ರತ್ರ ಇಷ್ಟ ದಿನದಿಂದ ಕ ಎಲ್ಲನನೋ ಮೊನ್ನೆ ಯಾವಾದೋ ಒಂದೂ ಕ್ಲಾಸ್ ಸಲ್ಲಿಸಿ ಕೂತಿದ್ದ ತಿ ಬೆ ಅದು ಫೆವರೇಟ್ ಟೀಚರ್ ಕ್ಲಾಸ್ ಅಲ್ಲಿ ಇದನ್ನು ಅವ್ರ ಪಕ್ಕಾನ ಕೂತಿದ್ದ ನಂಗ ನಗು ನಿ ನಿಸಕ್ಕೆ ಹಕ್ತಿಲ ಗೋತ ಸುಮ್ಮನೆ ನಾವು ಕಾರಣ ನಾ ಹಿಂದಿರ ಇಬ್ಬರು ನಗಿತಾ ಇದ್ವಿ ಅವರು ನಗಿತಾ ಇದ್ವಿ ನಾವು ನಗಿತತಾ ಇದ್ವಿ
ಹ ಅ ಅವ್ರ ವೈಬ್ಗೂ ನಿಮ್ ವೈಬ್ಗೂ ಮ್ಯಾಚ್ ಆಗತ್ತೆ ಅನ್ಸುತ್ತೆ
ಅನ್ನಗೆ ಅದ್ರಲ್ಲಿ
ಹಾ
ಹ ಆಮೇಲೆ ಅವರು ಸೈಲೆಂಟ್ ಆಗೋದ್ರು ನಮಗೆ ಬೇಜಾರಾಗಿ ನಾವು ಸೈಲೆಂಟ್ ಆಗೋದ್ವಿ ಮತ್ತೆ ಸುಮಮ್ಮನೆ ಯಾಕೆ ಬಯಸ್ಕೊಳ್ಳೋದು ಅಂತ
ಆ ಶಿಕ್ಷಕರು ಸರಿಲ್ಲ ಅ ಸರಿಲ್ಲ ಅಂತ
ಕರೆಕ್ಟ್ ಅದೇನೋ ಸರಿ ಬಿಡಿ
ಹ್ಮ್ ಗಿ ಅಪ್ಪ ಹುಡ್ಗರ್ಗೆ ಜಾಸ್ತಿ ಬೆಳದಿದ್ದಾರೆ ಅನ್ಸಿತ್ತು ಸರಿ ಹ ಉಲ್ಟಾ ಉಲ್ಟಾ ಹುಡ್ಗರ್ಗಿಂತಾನೂ ಹುಡ್ಗರ್ಗೆ ಜಾಸ್ತಿ
ಹಾ ಹೌದು ಕರೆಕ್ಟ್ ಅದೇನು ಕರೆಕ್ಟ್
ಹ್ಮ್
ಅವರು ಆತರ ಮನುಷ್ಯನ್ ನಾನು ಇಲ್ಲಿವರ್ಗೂ ನೋಡಿಲ್ಲ
ಹ್ಮ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾರೋದು ಅವರದು ಕಡೆ ಅಟ್ರಾಕ್ಟ್ ಆಗ್ತಾ ಇರೋದು ಏನ್ ಪರವಾಗಿನ ಅವರು
ಅಷ್ಟೇ ಅಲ್ಲ ಅವರು ಸ್ಟಾರ್ಟಿಂಗ್ ಬಂದಿದ್ರಲ್ಲ ಅವವಾಗ ಒಂದು ಎರಡು ಕ್ಲಾಸಸ್ ತೊಗೊಂಡಿದ್ರಲ್ಲ ನಮಗೆ ಅವಾಗೆಲ್ಲಾ ಎಷ್ಟು ಫ್ರೆಂಡ್ಲಿ ಅನ್ತ ಗೊತ್ತಾ ಇವರೆಲ್ಲಾ ಸೌಮ್ಯ ಮಾಮತಾರ ಇರ್ತಾರೆ ಅನ್ಕೊಂಡಿದ್ರೆ ಇವ್ರು ಯಾವ್ದೋ ಕಾವೇರಿ ಮಾಮ ಒಂದ ಕಿಂತ ಡಬ್ಬಲ್ ತೇಟನ್ಸ
ಹ್ಮ್ ಏನ್ ಮಾಡಕ್ ಬರಲ್ಲ ಪಾಠ ಮಾಡದ್ರೆ ನಾವು ಡೌಟ್ ಕೇಳಿದ್ರೆ ಆನ್ಸರ್ ಮಾಡಕ್ ಬರಲ್ಲ ಹತ ಅಂಗ್ರ
ಹೌದು
ಇಬರು ನಾಳೇ ಏನ್ ಮಾಡ್ತೀರ
ನಾಳೆ ನಾಳೆ ಇವತ್ತೇನು ಮಾಡಿದ್ವು ನಾಳೆ ಅದೇ ಅದೇ ಮಾಡಿದ್ವು
ಹ್ಮರನು
ಹ್ಮ್ ಓದ್ಬೇಕಲ್ವಾ ಇದು ಇ ಎಂ ಟಿ ಆದ್ಮೇಲೆ ಪಿ ಸಿ ಎಸ್ ಅಂತ ಒಂದಿದೆ ಅದಕ್ಕೆ ಮುಂದೆ ದಿನ ರಜೆ ಇಷ್ಟ ಇರೋದು ಅದಕ್ಕೆ ನಾವು ಕ್ಲಾಾಸಸ್ ಆವಿ ಅಟೆಂಡ್ ಆಗಿಲ್ಲ ಅದು ಏನಿದೆ ಅಂತನೂ ಗೊತ್ತ ತಿ ಲಾಸ್ ಸಬ್ಜೆಟಲ್ಲಿ ಮ್ಯಾಮೂ ನೆನ್ನೆ ತಗ್ದು ನೋಡ್ದೆ ಏನೇ ಏನೇನಿದೆ ಅಂತ ನಾನ ಇಲ್ಲಿವರೆಗೂ ಅದ್ರ ಬಗ್ಗೆ ಕೇಳೆ ಇಲ್ಲ ಅವೆಲ್ಲ ಇದೆ
ಹ್ಮ್ ಹ್ಮ್ ನಿಮ್ಗಾಗಿ ಪೀಸ್ ಎಸ್ ಇರ್ತೀರಾ ಷರ ಎಲ್ಲ
ಹ್ಮ್ ಮತ್ತೆ ನಿಮ್ಗ ಅಡ್ಗೆ ಮಾಡಕ್ ಬರತ್ತಾ
ಜಾಸ್ತಿ ಮಾಡಲ್ಲ ಬರುತ್ತೆ ಅದ್ರ್ ಅಷ್ಟಕ್ಕಷ್ಟೆ ಜಾಸ್ತಿ ಏನ್ ಬರಲ್ಲ ಅದ
ಹ್ಮ್
ಹ್ಮ ನೀವು ಮಾಡ್ತೀರಾ ಅಡ್ಗೆ ಎಲ್ಲ
ಹ್ಮ್ಮ್ ನಾವೆಲ್ಲ ಅಡುಗೆ ಮಾಡ್ತೀವಿ
ಹ್ಮ್ ಹ್ಮ್ ಮತ್ತ ಏನ್ ಸಮಾಚಾರ
ಮತ್ತೆ ಹೇಳ್ಬೇಕು ಎಲ್ಲ ನೀವು ಹೇಳಿ ನಾವ ಕೇಳ್ತೀವಿ
ವಿಷಯ ಇದ್ರೆ ನ ಶಂಗಸ್
ಏನ
ನೀವೆಲ್ಲ ಹೇಗಿದ್ದೀರ ಹಳೆಯ ಸ್ನೇಹಿತ್ರ
ಹಳೆ ಸ್ನೇಹಿತ್ರಾ
ಹ್ಮ್ ಶಾಲಾ ಶಾಲಾ ನಿಮ್ ಸ್ಕೂಲ್
ಸ್ಕೂಲ್ ಸ್ಕೂಲ್ ಫ್ರೆಂಡ್ಸಾ
ಹಾ
ನಮ್ಗ ಅವರೇ ಜಾಸ್ತಿ ಜನ ಇರೋದು ನಮಗೆ ಪಿ ಯುನಲ್ಲಿ ಮತ್ತು ಸ್ಕೂಲಲ್ಲೂ ಕಮ್ಮಿನೇ ಪಿಯುನಲ್ಲಿ ಜಾಸ್ತಿ ಸ್ತಿ ಜನ ಇದಾರೆ ಅಲ್ಲಿ ಇಲ್ಲಿ ಎಷ್ಟು ಕ್ರೋಬ್ರೆ ಜೀವನ ಇದೀ ಇ ಎಷ್ಟು ಒಬ್ಳೊಬ್ಳೇ ಇದೀನೋ ಅಲ್ಲಿ ಪಿಯೂನಲ್ಲಿ ಅಷ್ಟು ಷ್ಟೇ ಜನ ಜೊತೆ ಇದ್ದೆ ನಾ ಅಲ್ಲೊಂದು ದಿನನೂ ಒಬ್ಬಳೇ ಇದ್ದಿದ್ದೇ ಇಲ್ಲ ನಾನು
ಅವಾಗೇಗ ಒಬ್ಬಳೇ ಇರೋಕ್ಕೆ ನಿಮ್ಗೆ ಜಾಸ್ತಿ ಇಷ್ಟ ಆಗತ್ತೆ ಮೊದ್ಲು ಆತರ ಗುಂಪಲ್ಲಿದ್ದು
ಹ ಹಾ ಅಲ್ಲಿ ಗುಂಪಲ್ಲಿ ಇರ್ಬೇಕಂದ್ರು ನನ್ಗೆ ಎಷ್ಟೋ ಸರಿ ಅನ್ಸಿದ್ದೆ ಏನಂದ್ರೆ ನನ್ಗೆ ಒಬ್ಳೆ ಇರ್ಬೇಕು ಅನ್ಸ್ತಾನೆ ಅಲ್ಲೂ ಅನ್ಸ್ತಾ ಇತ್ತು ಅವ್ರ ಜೊತೆ ಇದ್ರೆ ಒಬ್ಳೆ ಇದ್ರೆ ಸಾಕು ಅನ್ಸ್ಬಿಡ್ತಾ ಇತ್ತು ಅವಾಗೆಲ್ಲ ಅದು ಯಾವಾಗ ಏನು ಯಾವಾಗ್ಲೂ ಚೆನ್ನಾಗ್ ಅನ್ಸ ಸಲ ಜಾಸ್ತಿ ಜನ ಜೊತೆ ಇರೋದು ಒಂದೊಂದ್ಸರಿ ನಮಗೆ ಆದಂಥ ಜಾಗ ಬೇಕಲ್ವಾ ನಮಗೆ ಸ್ಪೇಸ್ ಬೇಕಲ್ವಾ
ಹ್ಮ್ ಅೇಕ್ದ ಹಾಗು ಗುಂಪಾಗಿ ಇರ್ತಾ ಇದ್ರ ಆಗಿರಕ್ಕ ಆಗಲ್ಲ ಒಬ್ಬಂಟಿಯಾಗಿ ಅಂತ
ಇನ್ನ ನಾ ಬೇರೆ ಹೋದರೆ ಅವರು ಕೋಪ ಮಾಡ್ಕೊಂತಾರೆ ಬೇರೆಯವ್ರ ಕೋಪ ಮಾಡ್ಕೊಂತಾರೆ ಬೇರೆ ಹೋಗ ಕೂತ್ಕೊಂಡ್ರೆ ಆಗಲಿ ಆ ಥರ ಇತ್ತು ಅಲ್ಲಿ ನಾವು ಅನ್ನೊಂದು ಜನ ಏನೋ ಇದ್ವಿ ಜೊತಲಿ
ಇವಾಗ ಡಿಗ್ರಿಯಲ್ಲಿ ಎಷ್ಟು ಜನ ಇದ್ದೀರಾ ಅಷ್ಟು ಜನ ಗುಂಪೆ ಇತ್ತು ನಿಮ್ದು
ಹಾ ಗುಂಪೆ ಇತ್ತು ಅಂದ್ರ ಬರಿ ಹುಡುಗಿರೆನಲ್ಲ ಹುಡುಗರು ಇದ್ರು ಹ ಆಮೇಲೆ ಸ್ವಲ್ಪ ಸ್ವಲ್ಪ ಅಂದ್ರೆ ಇದು ಸ್ಟಾರ್ಟಿಂಗಿಂದ ಆಗಿದ್ದಲ್ಲ ಕೊನೆಯಲಿ ಕೊನೆ ಕೊನೆಗ ಆಗಿದ್ದು ನಮ್ದು ಇದೆಲ್ಲ ಈ ಇಷ್ಟು ಅಂದ್ರೆ ನಾವ್ಯಾವಗಲೂ ಜೊತೆ ಯಲ್ಲೇ ಇರ್ತಾ ಇದ್ವಿ ಅಂದ್ರೆ ನಮ್ದ ಒಂದು ಗುಂಪ್ ಇದೆ ಅಂತ ನಮ ಕೆ ಗೊತ್ತಿರ್ಲಿಲ್ಲ ನಾವವು ಇಷ್ಟು ಜನ ಬೆರೀತಿದ್ವಿ ಇಷ್ಟು ಜನ ಚೆನ್ನಾಗಿ್ ಮಾತಾಡ್ತಿದ್ವಿ ಅಂತ ನಂಬಿಕೆ ಗೊತ್ತರ್ಲಿಲ್ಲ ಕಾಲೇಜ್ ಬಿಟ್ಟಿ ತಾಮ ಇಲ್ಲ ನಾವು ಯಾರ್ ಬಿಟ್ಟ ಯಾರ ಸೇರಿದ್ರು ಯಾರ್ ಬಿಟ್ಟರು ನಾವವು ಹನ್ನೊಂದ್ ಜನ ಸೇರ್ತಿದ ಅವಾಗ ನಮ್ ಗೊತ್ತಿದ್ದ ನಮ್ದು ಒಂದು ಗುಂ ತಪ್ಪಿದೆ ನಾವು ಇಷ್ಟು ಜನ ಇ ಇರ್ತೀವಿ ಜೊತೆಯಲ್ಲಿ ಏನೇ ಆದರೂ ಏನೇ ಬಂದರು ಅಂತ ಆವತ್ತು ಗೊತ್ತಾಗಾಗಿದೆು ನಮಗೆ
ಹ್ಮ್ ಹ್ಮ ಹ್ಮ ಹ್ಮ ಮತ್ತ ಅದ್ರಲ್ಲಿ ಜಾಸ್ತಿ ಮಾತಾಡ್ತಿದ್ವಿದಾರ್ಥ ನ್ ಮಾಡ್ರದು
ನಾನು ಎಲ್ಲರೂ ಎಲ್ಲರ ಹತ್ರನುೂ ತೀಟೆ ಮಾಡ್ತಾ ಇದ್ರು ಎಲ್ಲರ ಜೊತೆನೂ ಚೆನ್ನಾಗ್ ಮಾತಾಡ್ತಾ ಇದ್ರು ಜಾಸ್ತಿ ಮಾತಾಡ್ತಾ ಇದ್ರ ಅಂದ್ರರೆ ಸ್ವಲ್ಪ ಜನ ಇದ್ರು ನಾ ಮುಂದೆ ಸಾರಿ ಕರೆ ಮಾಡ್ತರಲ್ಲ ಆವಾಗ ಅದ್ರ ಬಗ್ಗೆ ಮಾತಾಡೋಣ ಬಿಡಿ ನ ಹತ್ರ ಮಾತಾಡಿ ನಮ್ಗೆ ತುಂಬಾ ಖುಷಿ ಆಯ್ತು ನಿಮ್ಗೆ ಹೇಗ ಅನ್ಸ್ತು
ಹ್ಮ ನನ್ಗೆ ತುಂಬಾ ಖುಷಿ ಆ್ತ ಮದೆ ಮಾ ಸ
ಹಾ ಸರಿ ಹ